ಹಲೋ.
ಆರಾಮ್ ಮಾ.
ಹಾಂ ಆರಾಮ್ ನೋಡ್ರ ರಾಜು ನೀ ಅರಾಮದಿ ಇಲ್ಲ.
ಹಾಂ ನಾನು ಆರಾಮದೇ ನೋಡವ ಏನ್ ಮಾಡಕತಿ.
ಏನ ಇಲ್ಲ ನೋಡ್ ಸುಮ್ ಕೂತಿದ್ದೆ.
ಹ್ಮ್ ಹ್ಮ್ ನಾನು ಏನಿಲ್ಲ ಸುಮ್ನೆ ಕುಂತಿದ್ದೆ ಬಿಜಿ ಇದಿ ಏನ.
ಹಾ.
ಬಿಜಿ ಇದೇನ ಅವ್ವ ಏನನ್ ಕೆಲ್ಸಾ ಮಾಡಕತ್ತ ಏನ್ ಮನ್ಯಾಗ.
ಏನ್ ಬಜಿ ಇಲ್ಲ ಏನ ಇಲ್ ನೋಡ್ ಕೆಲ್ಸ ಆಯ್ತು ಇವಾಗೆನ ಮಧ್ಯಾಹ್ನ ಟೈಮ್ ಅಲ್ಲ ಸುಮ್ನೆ ಕೂಡೋದಲ್ಲಾ.
ಹಾಂ ಹಾಂ ಹೌದನ. ಹ್ಮ ಪುಟ ಹ್ಮ್ ಪುಟ್ಟಿ ಏನ್ ಮಾಡಕತ್ತಾಳ.
ಪುಟ್ಟಿ ಹೊದ್ಲ್ ಇನ್ನೆಗ ಅಕಿ ಮನ್ಯಾಗ ಹೋಗುವ ಊಟ ಮಾಡ ಟೈಮ್ ಆಗ್ಯದ ಅಂತ ಅಂದೆ.
ಹಾ ಹಾ.
ಊಟ ಮಾಡಕ್ ಹೋಗ್ಯಾಳ ನೋಡ ಊಟದ್ದ ದೊಡ್ಡ ಪ್ರಾಬ್ಲಮ್ ಹಾಕಿದು ಊಟಾನೇ ಮಾಡೊದಿಲ್ಲ.
ಊಟ ಮಾಡಿಸ್ಬೇಕು ಸ್ವಲ್ಪ ತೋರಿಸ ಬೇಕು ಹಾಸ್ಪಿಟಲ್ಗೆ.
ಎಲ್ಲಾ ತೋರಸಿನಿ ಎಲ್ಲಾ ಮಾಡಿನ ಸಿರಪ್ ಕೊಟ್ಟಾರ ಆತ ಅದ ಸಿರಪ್. ಜಾಸ್ತಿ ಹಾಕಿದಿವಿ ಅಂದ್ರ ನಿದ್ದೆ ಮಾಡ್ತಾವ ನಿದ್ದೆ ಮಾಡಿದಿವ ಮಬ್ಬ ಆಗತಾವು ಮಕ್ಕಳು ಹಂಗಾಗ ಹಾಕ.
ಇಲ್ಲಾ ನೀಲಾ ನಿದ್ದಿ ಮಾಡಿದ್ರೆ ಶಾರ್ಪ್ ಆಗ್ತ. ಈ ತರ ಮಕ್ಕಳು ನಿದ್ದಿ ಮಾಡ್ಬೇಕ ಅಂದ್ರೆ ಜಾಸ್ತಿ ಅಂದ್ರೆ.
ಅಲ್ಲಾ ಈ ಟೈ ನ್ಯಾಗ ನಿದ್ದೆ ಮಾಡಿದ್ ಪರವಾಗಿ ನಾಳೆ ಸ್ಕೂಲ್ ಟೈಮ ನ್ಯಾಗ ನಿದ್ದಿ. ನಿದ್ದಿ ಮಾಡಿದ್ರ ಅಂದ್ರ ಆಯ್ತು ಏನ್ ಇ ಮಾಡ್ತದ ಇವಾಗ ಮನ್ಯಾಗ ಅದಾರ ಆಗ. ಹವಿ ನಾಳೆ ಹೊಲಕ್ಕೋ ಇದು ಏನದು ಶಾಲೆಗೆ ಹೊಂಟ್ರ ಅಂದ್ರೆ ಹಕಕತ್ತವಿ ಅಂದ್ರ ಏನ್ ಆತವ ಅಲ್ಲಿ ಮಧ್ಯಾಹ್ನ ಟೈಮನ್ಯಾಗ ನಿದ್ದಿ ಬಂದ ಬಿಡ್ತದ್ ಮಕ್ಕಳಿಗೆ.
ಹೌದೌದು ಅದನ್ ಆಯ್ತು ಇನ್ನೊಂದು ಬಾದಾಮಿ ಇರುತ್ತಲ್ಲ ಬಾಮ. ದಾಮಿನ ನೀರ ನೆನ್ಸಿಟ್ಟು ಬೆಳಿಗ್ಗೆ ಆಳ ಹೊಟ್ಟಿಲೆೇ ಅಕ್ಕಿಗೆ ತಿನಸಬೇಕ.
ಹ್ಮ್ ಹ್ಮ್ ಹ್ಮ್.
ಏನಾದ್ರೂ ಹಿಂಗ ಬೇರೆ ಬೇರೆ ಹಣ್ಣುಗಳು ಕಟ್ ಮಾಡಿ ಕೊಡ್ಬೇಕು ಖಾಲಿ ಹೊಟ್ಟಿ. ಜಾಸ್ತಿ ಹಂಗ ಆಗಿ. ಕೊಡ್ಬೇಕು ಅವೇ ಪ್ರೋಟೀನ್ ಅಂತ ಇದ ಅನ್ಸುತ್ತ ಹೌದಿಲ್ಲ ಊಟ ಮಾಡಿ. ಇಲ್ಲ ಅಂತಂದ್ರೆ ಹಣ್ಣ ಅದು ಅಂತದನ ತಿನ್ನಿಸಬೇಕು ಬೆಳಗ್ಗೆ ಒಂದ್ ಟೈಮ.
ಏ ತಿಂತವು ಊಟ ಮಾಡ್ಬೇಕು ಊಟ ಮಾಡ್ಸಂತ ಬೈತಾರ ಮನ್ಯಾಗ ಇದ್ರ. ಆಕಿ ಊಟನೇ ಮಾಡಂಗಿಲ್ಲ ನೋಡಿ ಒಟ್ಟ ಊಟ ಅಂದ್ರಾನೇ ಇಲ್ಲ ಹ ಸುಮ್ನೆ ಹೊಡ್ದ ಬಡ್ದ ಡೇಲಿ ಹೊಡಿಬೇಕಕ್ ನೋಡು ಹಾ
ಎಷ್ಟ ಆಯ್ತ ಅವಳ್ದ
ಬ್ಲಡ್ ನೋಡಿಲ್ಲ ಚೆಕಪ್ ಮಾಡ್ಸಲಕ್ಕ ಇದು
ಹ್ಮ್ ನೋಡ್ಬೇಕು ಮತ್ತೆ ಹಂಗ ಏನಾದ್ ಏನ ಕಡಿಮೆ ಆಗೈತೆ ಏನ ಅಂತ ಹೇಳಕೇಶನ್ ನೋಡ್ಬೇಕು ಊಟ ಮತ್ತೆ ಬೆಲ್ಲದ್ದು ಜಾಸ್ತಿ ತಿನ್ಸ್ಬೇಕು ಅವಳಿಗೆ ಸಜ್ಜಿಕ ಮತ್ತೆ
ಯಾವಾಗ ಹುಟ್ಟಿಂದನೂ ಅಷ್ಟೇ ಅದ ಆಡ್ ಒಟ್ಟ ಊಟ ಈಗ ನಾಲ್ಕನೇ ಕ್ಲಾಸ್ ಅದಲ್ಲ ಒಂದ್ ರೊಟ್ಟಿ ಅಷ್ಟೇ ಉಂಟ ಅವಡು
ಹ್ಮ್ ನೀನು ಊಟ ಮಾಡಿಸ್ಬೇಕು
ಹ್ ನಾ ಡೇಲಿ ನಾನೇ ಮಾಡಿಸ್ತೀ ಮತ್ತೆ ಇನ್ನ ಸಣ್ಣ ಮಕ್ಳಿಗೆ ಮಾಡಿಸಸತಂಗ ಮಾಡಿಸತನಿ ಮಂದಿ ಬೈತರ ಊಟ ಮಾಡ್ಸ್ತನಿ ನೋಡಿ ಆಯಕ ಏನ್ ನಿನ್ ಮಗಳ ನ್ ಸಣ್ಣ ಮಗು ಏನ್ ಊಟ ಮಾಡಸಾಕ್ ಅದೇ ರುಡುಬತದ ಮಾಡ ಕಸ್ ಬೇಡ ಅಂತರ ಅಂತೊಂತಾರ
ಹ್ಮ್
ನಾನೇ ಮಾಡಿಸ್ತೀನಿ ಸ್ವಲ್ಪ ಸ್ವಲ್ಪ ಒಡದು ಅದು ಮಾಡ್ಸಿದ್ರ ಒಂದ್ ರೊಟ್ಟಿ ಒಂ ಒಂದ್ ರೊಟ್ಟಿ ಬರ್ತ ಮತ್ ಮ್ಯಾಗ ಸ್ವಲ್ಪ ಅನ್ನ ತಿನ್ನಂದ್ರ ಅನ್ನನೂ ತಿನ್ನೋದಿಲ್ಲ
ಹ್ಮ್ ಹ್ಮ ಹಿಂಗಾದ್ರೆ ತೊಂದ್ರೆ ನೋಡು ಮಕ್ಳು ಊಟ ಮಾಡ್ಬೇಕು ಊಟ ಮಾಡಿದಷ್ಟು ಚಲೋ ಮತ್ತೆ ಸ್ಕೂಲಿಗ್ ಹೋದ್ರ ಪ್ರಾಬ್ಲಮ್ ಆಗಂಗಿಲ್ಲ ಸ್ಕೂಲಗ್ ಹೋದ್ರೆ
ಆ ಸ್ಕೂಲ್ಗ್ ಹೋದ್ರಂತ್ರ ಮುಗೀತ್ ನೋಡಲ್ಲಿ ಆಯ್ತ್ ಯಾರ ಯಾರ ಕೊಟ್ಟ ಬಂದ್ಬಿಡ್ತತನ್ ಟಿಫನ್
ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗನಿಲ್ಲ ಊಟ ಮಾಡ್ಬೇಕು ಊಟ ಮಾಡೋದನ್ನ ಕಲ್ಸ್ಬೇಕ ಅವಳಿಯ ಏನ ಅಂತ ಹೇಳಳ ಅದನ್ನ ವೆರಟಿೆರೈಟಿ ಮಾಡಿ ಕೊಡಲ್ಲ
ಎಲ್ಲಾ ಮಾಡ್ತೀನಿ ಡೈಲಿ ಒಂದಿನ ಉಪ್ಪಿಟ್ಟು ಇಡ್ಲಿ ದೋಸೆ ವಾಡೂ ಈ ತರ ಎಲ್ಲಾ ಮಾಡ್ಕಡತೀನಿ ದೋಸೆ ಪಡ್ಡು ಮಾಡಿದ್ದಿನ ಒಂದೊಂದ್ ದಿನ ತಿಂತಾಳ ರೊಟ್ಟಿ ಈ ತರ ಮಾಡಿದ ದಿನ ಮುಗಿತ್ ನೋಡ
ರೊಟ್ಟಿ ತಿನ್ನೊಂಗಿಲ್ಲನಾ
ಅದೇ ತಿನ್ಸ್ಬೇಕಕ್ ನಾವೇ ಒಡ್ದ್ ಒಡ್ದ
ಹ್ಮ್ ಏನ್ ಮಾಡ್ತೇವೆ ನಮ್ಮ ಹುಡುಗರು ಉಂಟ ನೋ ಇಲ್ಲ ರೊಟ್ಟಿ ನಮ್ಮ ಅಪ್ಪಾಜಿದನಲ್ ನನ್ ಮಗ ಮತ್ತೆ ಅವಳು ಅವನು ಒಂದೇ ಕ್ ಕಸ್ಮೆಂಟ್ ಇರ್ಬೇಕ ಅವ್ಳ ಅವನು ಫೋರ್ತ್ ಸ್ಟ್ಯಾಂಡರ್ಡ್ ಈ ವರ್ಷ ಎಲ್ಲಾ ರೊಟ್ಟಿ ತಿಂತ ನಾ ರೊಟ್ಟಿ ಅಂತಂದ್ರೆ ರೊಟ್ಟಿನೇ ಜಾಸ್ತಿ ಅವ್ನು ಎರ ಮೂರ್ ರೊಟ್ಟಿ ತಿಂತ ನೋಡು ಪಲ್ಯ ಇರ್ಬೇಕಕ್ ಚಲೋ ಪಲ್ ಇರ್ಬೇಕು ಮೊರು ಇರ್ಬೇಕು ಎರಡ್ ಮೂರ್ ರೊಟ್ಟಿ ತಿಂತ ನೋಡು ನಾಷ್ಟ ಉಪ್ಪಿಟ್ಟ ಅಂದ್ರೆ ನೋಡು ಮೂಗು ತಿರುಿ ಬಿಡ್ತಾನ ಉಪ್ಪಿಟ್ಟೇ ತಿ ಕೊಲ್ಲ ಅಂತನ ಉಪ್ಪಿಟ್ಟ ನಾ ಒಲ್ಲ ನೋಡು ನಾ ತಿನ್ನಂಗಿಲ್ಲ ನೋಡು ಅಂತನ ನಾ ಆಷ್ಟ ಮಾಡಿದ್ರಂತೂ ಮುಟ್ಟಂ ಇಲ್ಲ ಅವ್ರಿಬ್ರು ಜಾಸ್ತಿ
ಇಷ್ಟ ದುಡ್ಡಕಗಳ ಇನ್ನ ಒಡದು ಬಡದು ಯಾವಾಗರ ನಾನೇ ಒಂದ ಒಂದೇ ರೊಟ್ಟಿದಳ ಒಂದ ರೊಟ್ಟಿ ಅದ ಅಂತ ಹೇಳ ಅಂತ ಮುಚ್ಚ ಮುಚ್ಚಿುಣ್ಸಿದ ಅ್ರ ಹೇಳಳ್ ಉಂಂತಳ ಎರಡ್ ರೊಟ್ಟಿ ಹೊರ್ತತ್ರು ಇನ್ನೂ ಉಂಡಲ್ ನೋಡಕಿ
ಹ್ಮ್ ಹಿಂಗಾದ್ರೆ ಕಷ್ಟ ಆಗುತ್ತ ನೀನಲ್ಲಲ್ಲ ಎಲ್ಲ ನಾ ಸ್ಕೂಲಗ್ ಬಿಡ್ಬೇಕಂದ್ರೆ ಹೆಂಗ ಮಾಡ್ಬೇಕು
ಹ್ಮ್ ಮತ್ ಯಾವ್ದ ಪಲ್ಯ ತಿನ್ನೋದಿಲ್ಲ ಯಾವ್ದ ತರಕಾರಿ ತಿನ್ನೋದಿಲ್ಲ
ಹ್ಮ್
ಈ ಇ ನೋಡ್ ಇ ಇದ ಒಂಂತರಾ ಹಿಂಗ ಗಟ್ಟಿ ಬೆಳಿತಾರ ಒಂದ್ ದಿನ ಬೇಳೆ ಸಾಂಬಾರು ಮಸೂರು ಚಟ್ನಿ ಆದ್ರೆ ಇಂಥರ ತಿಂತಾರೆ ಮತ್ತ
ಹ್ಮ್ ನೀನ್ ಏನ್ ಮಾಡ್ಬೇಕು ಹಂಗೆ ಬೇಳ ಸಾರ್ ಅಂತಳಲ್ಲ ಅದು ಬೇಳೆ ಸಾರ್ ಒಳಗ ಹಿಂಗ ಪಾಲಕ ಮತ್ತೆ ಆಮೇಲೆ ಮೆಂತೆ ಅಂತವೆಲ್ಲ ಸೊಪ್ಪುಗಳು ಹಾಕಿ ಮಾಡ್ಬಿಡ್ಬೇಕ ನೀನು ಅಂದ್ರನು ಮಕ್ಕಳ ಆಸಿ ತಿಂತಾರೆ ನೀಲಾ ನಾ ಅಕ್ತಿನಿ ತಿಲ್ಲಾಲ ಬೆಲೆ ಸಾರ್ನಾಗದ್ರಾಗ ಮಕ್ಕಳೆಲ್ಲಾ ಆರ್ಸಿಟ್ಟ ಆರ್ಸಿಟ್ಟು ತಿಂತಾರ ಅದನ್ನೆಲ್ಲಾ ತೆಗ್ದಿಕೇಶನ್
ಈಕೇನು ಹಂಗೇ ನೋಡು ಎಲ್ಲಾ ಹಾರಿಸಿ ತಿಂತಲಾ
ಹಂಗಾದ್ರೆ ಹೆಂಗ ಬೆಳವಣಿಗೆ ಆಗತ್ತ ಹೇಳು ಮಕ್ಕ ಮಕ್ಕಳಿಗೆ ಅವ್ರು ಏನ್ ಬರೇ ಹ್ಮ್ ಇಲ್ಲಾ ಸರಿಯಾಗಿ ಊಟ ಮಾಡ್ಬೇಕು ಆಟ ಆಡ್ಬೇಕು ಹಂಗಿದ್ರೆ ಎಲ್ಲ ಬೋನ್ಸ್ ಅವು ಬೆಳಿತಾವ ಇಲ್ಲಾ ಅಂತಂದ್ರೆ ಇವ್ರ ಏನ್ ಅಷ್ಟೇ ಇರ್ತಾರೇ ನನ್ ಮಗಳನು ಅಷ್ಟೇ ಜಾಸ್ತಿ ಊಟ ಅಂತಂದ್ರೆ ಬರೇ ಮೊಸರು ತಿಂತಾಳೋಡು
ಹ್ಮ್ ಹ್ಮ್ ಈಕಿನೂ ಅಷ್ಟೇ ನೋಡು ಮೊರುಸು ಇದ್ರೆ ಮುಗೀತ್ ನೋಡು ಮೊಸರು ಕೊಡ ಅಂತಲ
ಬರೇ ಮೊಸಾರು ಲೀಲಾ ಬರೀ ಹಗಲು ರಾತ್ರಿ ಒಂದ್ ಸ್ವಲ್ಪ ಫ್ರಿಜ್ ಒಳಗ ಇಟ್ರೆ ಸಾಕ್ ನೋಡ್ ತೊಗೊಂಡ್ ಆಯ್ತ್ ಮ ಮೊಸರು ಕುಡುಬಿಟ್ಲೆ ಅದ್ರಾಗ ರೊಟ್ಟಿ ತಿನ್ನಂದ್ರೆ ರೊಟ್ಟಿ ತಿನ್ನೊಂಗಿಲ್ಲ ಅನ್ನ ಉಣಂದ್ರೆ ಅನ್ನ ಉಣಂಗಿಲ್ಲ
ಹೌದೌದು ಈಕಿನ ಮೊಸರಿನ ಅಷ್ಟು ಹುಚ್ಚು ಮೊಸರಿಂದು ಹ್ಮ್ ಕೇಳಲ್ಲ ಮಕ್ಳು ಮಕ್ಕಳು ಹೋಲ್ ಬಿಡು ಅಂತ ಅನ್ನೋದು ಮತ್ತತ್ ಆಮೇಲೆ ಏನ್ ಮಾಡ್ತಾಳ ಬರೀ ಅಂಗಡಿ ಅಂಗಡಿ ಇದ ಇದೀನಿ ನಿ ತಿಂತಳ
ಹ್ಮ್ ಹೊರ್ಗಿಂದ ಏನು ಜಾಸ್ತಿ ತಿನಿಸಬಾರ್ದು ಲೀಲಾ ಹೊರಗಿಂದು ಜಾಸ್ತಿ ಇದು ಪಾಪಡಿ ಅವು ಕುರ್ಕುರೆ ಜಾಸ್ತಿ ಎಣ್ಣೆ ಪದಾರ್ಥಗಳು ಜಾಸ್ತಿ ತಿನಿಸ್ ತಿನ್ನಿಸಬಾರದು ಅವಳಿಗೆ
ಕುರ್ಕುರನೇ ತಿಂತಳೆ ಅವಳು ಬರೀ
ಹ್ಮ್ ಜಾಸ್ತಿ ನಿನ್ ದುಡ್ ಕೊಡಬೇಡ
ಕೇಳದಿಲ್ಲ ಅವ್ರ್ ಆಯಿ ಕಡೆ ಇಸ್ಕೊಂಡ್ ಹೋಗ್ತಾಳ
ಹ್ಮ್ ಹಂಗದ್ರೆ ಇದಾಗುತ್ತೆ ನೋಡು ಸುಮ್ನೆ ಏನೋ ಎರಡ್ ದಿನಕ್ಕ ಒಂದ್ಸಲ ಕೊಡ್ಬೇಕಷ್ಟೆ ಎರಡ್ ದಿನಕ್ಕ ಒಂದ್ಸಲಿ ಒಂದ್ ಕುರ್ಕುರೆ ಇಂತದ ಏನ ಏನಾದ್ರು ಕೊಡಿಸಬೇಕು ಅದೇ ದಿನ ಅಂತ ಅಂದ್ರೆ ದಿನಕ್ಕ ಒಂದು ಎರಡು ತಿಂತಿಲ್ಲ ಅಂದ್ರೆ ಮತ್ತೆ ಊಟ ಎಲ್ಲಿಂದ ಹೋಗುತ್ತೆ ಊಟನೇ ಹೋಗಂಗಿಲ್ಲ ಅದಕ್ಕ ಅವೆಲ್ಲಾ ಎಷ್ಟ್ ದಿನದ್ದು ಇರ್ತಾವ ಏನೋ ಅವನ್ನ ಚಿಪ್ಸ್ ಏನ ಮನೇಲ್ಲ ಮಾಡಿ ಕೊಡ್ಬಬೇಕು ನಾನ ಈಗ ಅಲ್ಲಿ ರೈಚೂರ್ನಾಗ ಹಂಗೆ ಮಾಡ್ತೀನಿ ನೋಡು ಲೀಲಾ ಎಲ್ಲಿ ಚಿಪ್ಸ್ ಅವು ಇವು ತಿಂದ್ ಕೆಮ್ಮು ನೆಗಡಿ ಕೆ ಮಾಡ್ಕೊಂತಾರ ನೋಡು ಅದಕ್ಕೆ ನಾ ಏನ್ ಮಾಡ್ಬಿಡ್ತೀನಿ ಮನೆಗೆ ಆಲೂ ಚಿಪ್ಸ್ ಮಾಡಿಬಿಡ್ತೀನಿ
ಹ್ಮ್ ಹ್ಮ್ ಹ್ಮ್ ಮಾಡ್ತೀವ ಒಂದ್ ಕೆಲವೊಂದ್ ಟೈಮ್ ಮಾಡಕ್ ಆಗಲ್ಲ ಇವೇ ಸಂಡಿಗೋ ಇರ್ತಲ್ಲ ಮನ್ಯಾಗ ಅವೇ
ನೀವು ಚಿಕನ್ ಎಗ್ ತಿಂತಿರೋ ಹೌದಲ್ಲ ಲೀಲಾ
ತಿಂತೀವಿ ತಿಂತೀವಿ ಹಾ
ಮಕ್ಕಳಿಗೆ ತಿನಿಸಬೇಕಲ್ಲಾ
ತಿನ್ನಲಕ್ಕಿ ಚಿಕನ್ ತಿನ್ನಲ್ಲ ನಾವ್ ಮಾಡಿದ್ದಿನ ಮನೆಗ ಬರ್ಲಕ್ಕಿ
ಯಾಕ
ತಿನ್ನಲ್ಲ ನೋಡು
ಅದೇ ಹೆಂಗ್ ನೀಲ್ಲಾ ನೀನ್ ತಿಂತಿದಿ ಅವ್ಳ ಯಾಕೆ ತಿನಲ್ಲ
ತಿನ್ನಲ್ ನೋಡ ನೀನ್ ಅದು ಆಕಿಗ ಒಂತರ ಇದು ಪಾಪ ಅದನ್ನ ಸಾಯ ಒಡ್ ತಿಂತೀರಲ್ಲ ಅಂತಾಳ್
ಅಂತಳಾ ಮತ್ತೆ ಆತ್ಲೆಲಿಸ್ಟ್ ಎಗ್ಗನ ತಿನ್ನಿಸಬೇಕು
ಎಗ್ಗ ತಿಂತಾಳ ಅದು ಏನೋ ಸ್ಮೆಲ್ ಬರಬಾರ್ದು ಏನೋ ಬರಬಾರ್ದು ಮನ್ಸ ಅದು ಒಂದೊಂದ್ ದಿನಾ ತಿಂತಿನಿ ಅಂದ್ರ ತಿಂತಾಳಾ ಇಲ್ಲ ಅಂದ್ರ ಇಲ್ಲ
ಹ್ಮ್
ಊಟ ಊಟದ ಪೂರ್ತಕ್ಕ ಬಾಳ ಅಂದ್ರೆ ಬಾಳ್ ಸೂಕ್ಷ್ಮಿ ಅದಾಳ ಆ ರಾಜು ನನ್ ಮಗಳು
ಹಾ
ಹ್ಮ್ ಬಾಳ ಅಂದ್ರೆ ಬಾಳ ಸೂಕ್ಷ್ಮಿ ಅದಾಳ
ಹಿಂಗಿದ್ರ ಹೆಂಗ್ ಮಾಡ್ಬೇಕ ನೇಲಾ
ಏನ್ ಮಾಡ್ಬೇಕ್ ಅದೇ ಚಿಂತಿ ಹತ್ತಿತ ನೋಡ ಇರೋದ ಒಂದ್ ಆದ್ ಊಟ ಸಲಂದನ ಚಿಂತಿ ಐತಿ. ಕೆನ್ನ ಮಗನ
ಹಾ ಹಿಂಗಾದ್ರ ಕಷ್ಟ ಆಗುತ್ತೆ ಮತ್ತೆ.
ಕಷ್ಟ ಕಷ್ಟ.
ಹ್ಮ್ ಏನು ಮಾಡಕ್ಕ ಆಗಲ್ಲ ಮತ್ತೆ. ಹ ನೀನು ಸರಿಯಾಗಿ ಊಟ ಮಾಡಸ ಅಂತ್ ಇರ್ಬೇಕು ಮತ್ತೆ ಏನಿಲ್ಲ ಹಂಗ ಹಿಂಗ ಅದು ಇದು ತೋರ್ಸ್ಕೊಂತ ನೀನೇ ಮಾಡ್ಸು ಒಂದ್ ಸ್ವಲ್ಪ ದಿನ ರೂಢ ಆಯ್ತ ಅಂತಂದ್ರ ಅವಳೇ ಮಾಡ್ತಾಳ ಸ್ವಲ್ಪ ಅವ್ರಿಗೆ ಟೇಸ್ಟ್ ಗೊತ್ತ ಹೋಗ್ಬೇಕಲ್ಲ ಈ ಊಟ ಇದು ಅಂತೇಳಿ.
ಹ್ಮ್ ಹ್ಮ್
ಅಂದ್ರೆ ಬರ್ಬರ್ತ ಗೊತ್ತಾಗತ್ತ ಅವ್ರಿಗ್ನೂ.
ಮತ್ತೆ ಹೇಳದ್ ಹೇಳತಾ ಎಲ್ಲರಿಗಿ.
ಹ್ಮ್
ಅದನ್ ತಿನ್ಬೇಕ್ ಇದನ್ ತಿನ್ಬೇಕಂತ ಮಂದಿಗ್ ಹೇಳ್ತಾಳ.
ನಿಮ್ ಪುಟ್ಟ್ಯಾ. ಹಾ ಹೇಳ್ತಾಳನ. ಇಲ್ಲ ಸ್ವಲ್ಪ ಸನ್ನರಿರ್ತ ಲತಲಾ ಅದ ನನ್ ನಮಗೆ ಗೊತ್ತಾಗವಲ್ತ್ ನಾನು ಸಣ್ಣಕ್ಕ ಇದ್ದಾಗ ಹಿಂಗೆ ಇದ್ನೇನ್ ಅಥವಾ ನಾನ್ ಚೇಂಜ್ ಇದೆ ಹೆಂಗ ದೇ ಗೊತ್ತಿಲ್ಲ ಆದ್ರೆ ನಮ್ಮ ಮಕ್ಳ ಯಾಕ್ ಹಿಂಗ್ ಅದಾರ ಇಷ್ಟ ಯಾಕ್ ಜೀವ ತಿಂತಾರ ಅಂತ ಅನ್ಸ್ತಿರತ್ತ ಒನ್ನಸಲಿ.
ಸುಮ್ಮ ನಾವ ಸಿಕ್ಕಿದ್ದೆ ಅಂಗ್ಡ್ಯಾಗೆಲ್ಲಾ ಏನ ತಿಂತಿದ್ದಿಲ್ಲಾ ಏನಿಲ್ಲ.
ಹಾ
ಊಟನೆ ಅಂತ ಹೇಳ್ ತಿಂತಿದೀವಿ ನಾವು ಇವಾಗ ಇವ್ರ ಎಲ್ಲಿ ಬರೀ ಅಂಗಡಿ ಇದಲ್ಲಾ ವೆರೈಟಿ ವೆರೈಟಿ ತಿನ್ನಕ್ ಬರ್ತದ.
ಹಾ
ಬರಿ ಆಯ್ತ್ ರೊ. ಅಕ್ಕ ಅನ್ನೋದು ನಾನ್ ನಾನ್ ಇಲ್ಲ ಅಂದ್ರ ಅವ್ವನ್ ಹತ್ರ ಇಸ್ಕೊತಾಳ ಅವ್ವನಿದ್ದಿಲ್ಲ ನನ್ ಹತ್ರ ಇಸ್ಕೊಂಡ್ ಸ್ಕೂಲ್ಗ ಹೋಗ ಮಾತ್ರ ಕಂಪಲ್ಸರಿ ಬೇಕೇ ಬೇಕು ಅಮೌಂಟ್.
ಹ್ಮ್ ಸ್ಕೂಲಗ್ ಹೋಗುವಾಗ್ನು ಕೊಡ್ತೀಯ ನೀನ ರೊಕ್ಕ.
ತೊಗೊಂಡ ಹೋತಾಳ ಕೊ ಇದು ಒಂದ್ ಐದ ರೂಪಾಯರ ತೊಗೊಂಡ್ ಹೋತಳ.
ಕೊಡ್ಬಾರ್ದಲ್ಲಾ ಸ್ಕೂಲಿಗ ಹೋಗುವಾಗ ದುಡ್ಡ.
ಎಲ್ಲಾರ ತಗೊಂಡ್ ಬರ್ತಾರ್ ನಮ ಫ್ರೆಂಡ್ ಕೊಡು ಅಂತ ಹೇಳಿ ತೊಗೊಂಡ್ ಹೋತಾಳ್.
ಮತ್ತ ಅಲ್ಲೆಲ್ಲಿ ಹೋಗ್ತಾಳ ಅಲ್ಲಿ ಅಂಗಡಿ ಅದಾವ.
ಸ್ಕೂಲ್ ಮುಂದ ಒಂದ ಸಣ್ಣದ್ ಅಂಗಡಿ ಅದಾ.
ಹ್ಮ್
ಅಲ್ಲಿ ತೊಂಡ ತಿಂತಾಳ.
ಹ್ಮ್ ಅಂದ್ರ ನೀನು ಸ್ನ್ಯಾಕ್ಸಿಗೆ ಇಟ್ಟ ಬಿಡ್ಬೇಕ್ ಏನಾದ್ರು ಒಂದ್ ಸ್ವಲ್ಪ ಸುಮ್ನೆ ಬ್ಯಾಡಮ್ಮ ಹೊರಗಡೆ ಎಲ್ಲಿ ಲ್ಲಿ ರೋಡ್ ಅದು ಇರ್ತಾವ ಅಂತೇಳಿ ಸುಮ್ಮ ಸ್ನಾಕ್ಸ್ ಇಟ್ಟ ಬಿಡ್ಬೇಕಾಗಿತ್ತು ಒಂದ್ ಬಾಕ್ಸ್ನಾಗ.
ಹಂಗ ಏನ್ರ ಇಟ್ನ ಅಂದ್ರ ಆಯ್ತ ಅದನ್ನೇ ತಿಂದ ಉಳದಿದ್ದೆಲ್ಲಾ ಒಕಾಟ ಬಂದ್ ಬಿಡ್ತಾರ್ ರಾಜು ಈಗೇ ತನ್ನ ಫ್ರೆಂಡಿಗೆ ಕೊಡ್ತಾ ಆತ್ ಇರ್ಲಿ ತಗೋ ತಿನ್ರೀ
ಹಾ ಹಾ ಹಿಂಗಾದ್ರೆ ಕಷ್ ಇಷ್ಟ ಆಗುತ್ತಲ್ಲ ನೀಲ್ಲ.
ಹ್ಮ್ ಎಲ್ಲೊರೂ ಹೇಳ್ತಾರ ಆಂಟಿ ಇವತ್ತೆಲ್ಲಾ ಶಿವಾನಿ ನಮ್ಗ ಕೊಟ್ಟು ಬಂದುಳಂತ. ಎಲ್ಲಿ ಇರ್ಲಿ ಬಿಡು ಮಮ್ಮಿ ಅವ್ರಿಗೇನು ಪೂರಾ ಕೊಟ್ಟಿಲ್ಲ ಸ್ವಲ್ಪ ಕೊಟ್ಟೇನ ಇರ್ಲಿ ಅವ್ರರುನು ತಿನ್ಬೇಕಲ್ಲ ಅಂತಳ.
ಅಂತಾಳಾ. ಆದ್ರೂ ಅದು ಚೊಲೋ ಬಿಡು ಎಲ್ಲಾರ ಜೊತೆನೂ ಶೇರ್ ಮಾಡ್ಕೊಂಡ್ ತಿನ್ನೋದು ಚಲೋ ಆ ಇವ್ಳು ಅವ್ಳು ಅವ್ರಂಗೆನೆ ತಿನ್ಬೇಕಲ್ಲ. ಅವ್ ಹ್ಮ್ ಅವ್ರಂಗೆ ತಿನ್ಬೇಕ ಕಲಾ ಅವ್ರ ಜೊತೆಗ್ ಬೇರೀಬೇಕಲ್ಲಾ ಎಲ್ಲದರದಾಗನು ಮತ್ತೆ ಇಲ್ಲಾಂತಂದ್ರೆ ಆಟ ಆಡಕ್ ಅದಕ ಶಕ್ತಿ ಎಲ್ಲಿಂದ ಬರ್ತದೆ ಹೇಳು ಊಟನೇ ಮಾಡಂಗಿಲ್ಲ ಅಂದ್ರೆ ಹೆಂಗ ನೀನು ಸ್ವಪ ಆದಷ್ ಷ್ಟು ನೀಲ ಹುಳಗಿ ಜ್ಯೂಸ್ ಕುಡ್ಸು ಅದ ಏನಂತಾರಪಾ ಆಪಲ್ ಜ್ಯೂಸ್ ಮತ್ತೆ ಆರೆಂಜ್ ಜ್ಯೂಸ್ ಆರೆಂಜ್ ಜ್ಯೂಸ್ ಜಾಸ್ತಿ ಕುಡ್ಸ ಅವಳಿಗೆ
ಹ್ಮ್ ಹ್ಮ್ ಮಾಡ್ತೇನಿ ಇರು ರಾಜು
ಹಾ ಸರಿ
ಹ್ಮ್ ಹ್ಮ್